ನಮಸ್ತೆ
ನಮಸ್ಕಾರ
ಏನ್ ಮಾಡ್ತಿದ್ದೀರಾ
ನಾನು ಕೂತಿದ್ದೇನೆ ನೀವು
ನಾನು ಕೋತಿದ್ದೆ ಕಾಫಿ ಚಾಯ್ ಎಲ್ಲ ಆಯ್ತಾ
ನಮ್ದು ಆಯ್ತು ನಿಮ್ದು
ನಮ್ದು ಆಯ್ತು ಮಾತೆ ಏನೂ ಸಮಾಚಾರ
ಹೇಳ್ಬೇಕು ನೀವೇ
ಏನು ಇಲ್ಲ ಆರೋಗ್ಯವಾಗಿದ್ದೀರಾ
ನಾನು ಆರೋಗ್ಯವಾಗಿದ್ದೇನೆ ನೀವು
ಹಾ ನಾನು ಚೆನ್ನಾಗಿದ್ದೇನೆ ಇವತ್ತು ನಾವು ಹವಾಮ ಹವಾಮಾ ಹವಾಮಾನದ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ಮಾತಾಡೋಣ
ಖಂಡಿತ ಮಾತಾಗೋಣ
ಹ ಇಂದು ನಾವು ಹವಾಮ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ಕು ಹ್ಮ ಚರ್ಚೆ ಮಾಡೋಣ
ಖಂಡಿತ ಇಂದಿನ ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಒಂದು ಪ್ರಮುಖ ಸವಾಲಾಗಿದೆ ಪರಿಸರವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ದಾರಿಯಾಗಿದೆ
ಹ ಹಾಮ ಹವಾಮಾನ ಬದಲಾವಣೆ ಅಂದರೆ ಏನು
ದೀರ್ಘಕಾಲದ ಅವಧಿಯಲ್ಲಿ ಭೂಮಿಯ ತಾಪಮಾನ ಮಳೆಯ ಪ್ರಮಾಣ ಗಾಳಿಯ ಮಾದರಿ ಮತ್ತು ಹವಾಮಾನ ಸ್ವರೂಪದಲ್ಲಿ ಉಂಟಾಗುವ ಬದಲಾವಣೆಯನ್ನು ಹಾಮಾನ ಬದಲಾವಣೆ ಎಂದು ಕರೆಯುತ್ತಾರೆ
ಹ ಮತ್ತೆ ಹವಾಮಾ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣಗಳು ಮಳೆ ಏನೇನು
ಹವಾಮಾನ ಬದಲಾವಣೆಗೆ ಮುಖ್ಯ ಮುಖ್ಯ ಕಾರಣಗಳು ಅರಣ್ಯ ನಾಶ ಇಂಧನಗಳ ಅತಿಯಾದ ಬಳಕೆ ಕೈಗಾರಿಕೆಗಳಿಂದ ಹೊರಬರುವ ಅನಿಲಗಳು ವಾಹನಗಳ ವಾಹನಗಳ ಹೊಗೆ ಮತ್ತು ಮಾಲಿನ್ಯ ಪ್ರಮುಖ ಕಾರಣಗಳಾಗಿ ಇವೆ
ಹ ಹಾ ಮತ್ತೆ ಹಸಿರೋ ಮನೆ ಆನೆ ಅನಿಲಗಳು ಎಂದರೇನು
ಭೂಮಿಯ ವಾತಾವರಣದಲ್ಲಿ ಶಾಖವನ್ನು ಇ
ಹಿಡಿದಿಡುವ ಅನಿಲಗಳು ಹಸಿರು ಮನೆ ಅನಿಲಗಳು ಎಂದು ಕರೆಯುತ್ತಾರೆ ಇವು ಗಳ ಪ್ರಮಾಣ ಹೆಚ್ಚಾದರೆ ಜಾಗತಿಕ ತಾಪಮಾನ ಏರಿಕೆಯಾಗುತ್ತದೆ
ಆಹ ಜಾಗತಿಕ ತಾಪಮಾನ ಏರಿಕೆಯಿಂದ ಯಾವ ಸಮ ಸಮಸ್ಯೆಗಳು ಗಳು ಉಂಟಾಗಬಹುದು
ಅತಿಯಾದ ಬಿಸಿಲು ನಿಯಮಿತ ಮಳೆ ಪ್ರವಾಹ ಬರಗಾಲ ಹಿಮ ನದಿಗಳ ಕರಗುವಿಕೆ ಮತ್ತು ಸಮುದ್ರ ಮಟ್ಟ ಏರಿಕೆ ಉಂಟಾಗಬಹುದು
ಹ ಹ ಮತ್ತೆ ಪರಿಸರ ಸಂರಕ್ಷಣೆ ಅಂದ್ರೆ ಗಾಳಿ ನೀರು ಮಣ್ಣು ಅರಣ್ಯ ವನ್ಯಜೀವಿಗಳು ಮತ್ತು ನೈಸರ್ಗಿಕ ಆ ರಕ್ಷ ರಕ್ಷಿಸುವ ಆ ಅವುಗಳನ್ನು ಜವಾಬ್ದಾರಿಯಿಂದ ಬಳಸುವುದೇ ಪರಿಸರ ಸಂರಕ್ಷಣ ಮತ್ತೆ ಆ ಮರಗಳನ್ನು ನಡುವುದಕ್ಕೆ ಏಕೆ ಮುಖ್ಯ ಕಾರಣ ನ ಗಾಡ್ ಬೇಡ
ಮರಗಳು ಆಮ್ಲಜನಕ ನೀಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳು ಮಣ್ಣಿನ ಸಮೇತ ತಡೆಯುತ್ತವೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡುತ್ತವೆೆ
ಹ ನೀರಿನ ಸಂರಕ್ಷಣೆ ಹೀಗೆ ಮಾಡಬಹುದು
ಮಳೆ ನೀರು ಸಂಗ್ರಹಣೆ ಮಾಡಬೇಕು ನೀರಿನ ಮಿತ ಬಳಕೆ ಮಾಡಬೇಕು ಸೋರಿಗೆ ಸರಿ ಪಡಿಸುವುದು ಮತ್ತು ನೀರನ್ನು ಮರುಬಳಕೆ ಮಾಡುವ ಮೂಲಕ ಸಂರಕ್ಷಿಸಬಹುದು
ಮತ್ತೆ ಪ್ಲಾಸ್ಟಿಕ್ ಬೆಳಕೆ ಕಡಿಮೆ ಮಾಡುವ ಇದು ಏಕೆ ಅಗತ್ಯ
ಪ್ಲಾಸ್ಟಿಕ್ ಸುಲಭವಾಗಿ ಕೊಳೆಯುವುದಿಲ್ಲ ಇದು ಮಣ್ಣು ನೀರು ಮತ್ತು ಪ್ರಾಣಿಗಳಿಗೆ ಹಾನಿ ಉಂಟು ಮಾಡುತ್ತದೆ
ಹ್ಮ್ ಮತ್ತು ತ್ಯಾಜ್ಯ ನಿರ್ವಹಣೆಯನ್ನು ನಿರ್ವಹಣೆಯ ಮಹತ್ ಮತ್ವಾವನು
ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಮುರುಬಳಕೆ ಮಾಡಿದರೆ ಮಾಲಿನ್ಯ ಕಡಿಮೆಯಾಗುತ್ತದೆ ಮತ್ತು ಸಂಪನ್ಮೂಲಗಳು ಉಳಿಸಬಹುದು
ಹ್ಮ ಹ್ಮ್ ಮತ್ತು ಸೌರಶಕ್ತಿ ಗಾಳಿ ಶಕ್ತಿ ಮತ್ತು ಜಲ ವಿದ್ಯಾ ಬಳಕೆ. ಇಂದ ಮಾಲಿನ್ಯ ಕಡಿಮೆಯಾಗುತ್ತದೆ ಮತ್ತು ಆ ಪಾಲಿ. ಇಳಿಕೆ ಇಂತನ ಗಡ ಬೆಳ ಕೆ ತಗ್ಗುತ್ತದೆ ಮತ್ತೆ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಹೇಗೆ ಆ ಕೊಡುಗೆ ನೀಡಿ. ಇಡಬಹುದು
ಮರಗಳನ್ನು ನೆಡಬಹುದು ನೀರು ಮತ್ತು ವಿದ್ಯುತ್ ಉಳಿಸಬಹುದು ಪ್ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು
ಹ ಮತ್ತೆ ಸರ್ಕಾರ ಮತ್ತು ನಾಗರಿಕರ ಪಾತ್ರ ವೇನು
ಸರ್ಕಾರ ಉತ್ತಮ ನೀತಿಗಳನ್ನು ರೂಪಿಸಬೇಕು ನಾಗರಿಕರು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು.
ಮ ಹವಾಮಾನ ಬದಲಾವಣೆ ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದ ಆ ಅನಿ ಅನಿಯಮಿತ ಮಳೆ ಮತ್ತೆ ಬರಗಾಲ ಮತ್ತು ತಾಪಮಾನ ಏರಿಕೆಯಿಂದ ಬೆಳೆಗಳು ಉತ್ಪಾದನೆ ಕಡಿಮೆಯಾಗಬಹುದು ಮತ್ತೆ ಭವಿಷ್ಯದಲ್ಲಿ ಪರಿಸರ ಸಂರಕ್ಷಣೆ ಹ ಏಕೆ ಮುಖ್ಯವಾಗುತ್ತದೆ
ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ನೀರು ಮತ್ತು ಆರೋಗ್ಯಕರ ಪರಿಸರವನ್ನು ಉಳಿಸಲು ಇದು ಅಗತ್ಯವಾಗಿದೆ
ಮತ್ತೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬ ಸಣ್ಣ ಪ್ರಯತ್ನವೂ ಮಾಡ ಮಹತ್ವವಿದೆಯೇ
ಹೌದು ಒಂದು ಮರ ನೀಡೆಡುವುದು ಒಂದು ಲೀಟರ್ ನೀರು ಉಳಿಸುವುದು ಅಥವಾ ಒಂದು ಪ್ಲಾಸ್ಟಿಕ್ ಚೀಲವನ್ನು ತಪ್ಪಿಸುವುದು ದು ದೊಡ್ಡ ಬದಲಾವಣೆ ಕಾರಣವಾಗಬಹುದು
ಹ್ಮ ಮತ್ತೆ ಕೊನೆಯದಾಗಿ ನಿಮ್ಮ ಸಂದೇಶವೇನು
ಭೂಮಿಯು ನಮ್ಮೆಲ್ಲರ ಮನೆ ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಇಂದು ನಾವು ಪ್ರಕೃತಿಯ ನ್ನು ಕಾಪಾಡಿದರೆ ಮುಂದಿನ ಪೀಳಿಗೆಗೆ ಉತ್ತಮ ಮತ್ತು ಸುರಕ್ಷಿತ ಭವಿಷ್ಯವನ್ನು ನೀಡಬಹುದು
ನೀವು ನಿಮ್ಮ್ ಶಾಲೆಯಲ್ಲಿ ಮರ ಗಿಡಗಳನ್ನು ನೆಟ್ಟ ನೆಟ್ಟಿದ್ದೀರಾ
ನಮ್ಮ ಶಾಲೆಯಲ್ಲಿ ನೆಟ್ಟಿದ್ದೇವೆ ನಮ್ಮ ಕಾಲೇಜಿನಲ್ಲಿ ನೆಟ್ಟಿಲ್ಲ
ಹ ಮನೆಯಲ್ಲಿ
ಮನೆಯಲ್ಲಿ ನೀಡುತ್ತೇವೆ
ಹ್ಮ್ ಮತ್ತೆ ಏನ್ ಸಮಾಚಾರ
ನೀವು ಹೇಳಬೇಕು
ಹ ಮತ್ತೆ ಮನುಷ್ಯರು ಮಂಗಳ ಗ್ರಹದಲ್ಲಿ ವಾಸ ಮಾಡಬಹುದೇ ಅ ಅ ಬಗ್ಗೆ ಸ್ವಲ್ಪ ಮಾತಾಡೋಣ
ಮ ಹ ಓಕೆ
ಹ್ಮ್ ಹಾ ಸರಿ ಇಂದು ನಾವು ಮನುಷ್ಯರು ಮನುಷ್ಯರು ಮಂಗಳ ಗ್ರಹದಲ್ಲಿ ವಾಸ ಮಾಡಬಹುದು ುದ ಎಂಬ ಆಸಕ್ತಿ ಆಸಕ್ತಿಯ ವಿಷಯ ಬಗ್ಗೆ ಮಾತಾಡೋಣ
ಇಂದು ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಿಸಿದ ಅತ್ಯಂತ ಕುತೂಹಲಕಾರಿ ಕುತೂಹಲಕಾರಿ ವಿಷಯವಾಗಿದೆ ಜಗತ್ತಿನ ಅನೇಕ ವಿಜ್ಞಾನಿಗಳು ಈ ವಿಷಯದ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ
ಹ್ಮ ಮೊದಲಿಗೆ ಮಂಗಳ ಗ್ರಹದ ಬಗ್ಗೆ ಸ್ವಲ್ಪ ತಿಳಿಸತೀರಾ
ಹಾ ತಿಳಿಸ್ತೇನೆ ಮಂಗಳ ಗ್ರಹವು ಸೂರ್ಯನಿಂದ ನಾಲ್ಕನೇ ಗ್ರಹವಾಗಿದೆ ಇದನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆಕೆ ಏಕೆಂದರೆ ಅದರ ಮೇನ್ಮಯಲ್ಲಿ ಕೆಂಪು ಬಣ್ಣದ ಧೂಳು ಹೆಚ್ಚು ಇದೆ
ಹೌದಾ ಮತ್ತೆ ಮನುಷ್ಯರು ಈಗಲೇ ಮಂಗ ಮಗಳಾಗ್ರಹಕ್ಕೆ ಹೋಗಿದ್ದಾರೆ
ಇಲ್ಲ ಇದುವರೆಗೆ ಮನುಷ್ಯ ಮಂಗಳ ಗ್ರಹಕ್ಕೆ ಹೋಗಿಲ್ಲ ಆದರೆ ಹಲವು ದೇಶಗಳು ಮತ್ತು ಭವ್ಯ ಅವಕಾಶ ಸಂಸ್ಥೆಗಳು ಅಲ್ಲಿ ರೋವರ್ಗಳು ಮತ್ತು ಸಂಶೋಧನಾ ಉಪಕರಣ ಗಳನ್ನು ಕಳುಹಿಸಿವೆ
ಕಳುಹಿಸಿವೆ
ಬದುಕುವುದು ಏಕೆ ಕಷ್ಟ
ಅಲ್ಲಿ ಉಸಿರಾಡಲು ಸೂಕ್ ಸೂಕ್ತವಾದ ವಾತಾವರಣ ಇಲ್ಲ ತಾಪಮಾನ ತುಂಬಾ ಕಡಿಮೆ ನೀರು ಖಂಡಿತವಾಗಿ ಮತ್ತು ವಿಕರ್ ವಿಕಿರಣ ಪ್ರಮಾಣ ಹೆಚ್ಚು
ಹ್ಮ್ ಮತ್ತೆ ಹಾಗ ಹಾಗಾದರೆ ಆ ವಿಜ್ಞಾನಿಗಳು ಏಕೆ ಆಸಕ್ತಿ ತೋರಿಸುತ್ತೆ ಹತಾರೆ ಮಂಗಳ ಗ್ರಹಕ್ಕೆ ಹೋಗ್ಬೇಕಂತ
ಭವಿಷ್ಯದಲ್ಲಿ ಮಾನವರು ಬೇರೆ ಗ್ರಹಗಳಲ್ಲಿ ವಾಸ ವಿಸುವ ಸಾಧ್ಯತೆ ನ್ನು ಅಧ್ಯಯನ ಮಾಡಲು ಮತ್ತು ಬಾವ್ಯಾಕಾಶಗಳ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆಯ ಆಸಕ್ತಿ ತೋರಿಸುತ್ತಾರೆ
ಮತ್ತೆ ಮಂಗಳ ಗ್ರಹದಲ್ಲಿ ಮನೆಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ ಏಕೆಂದರೆ ಭವಿಷ್ಯ ವಿಶೇಷ ತಂತ್ರಜ್ಞಾನದ ಸಹಾಯದಿಂದ ಸುರಕ್ಷಿತ ವ್ಯವಸ್ಥೆಗಳನ್ನು ನಿರ್ಮಿಸುವ ಸಾಧ್ಯತೆ ಬಗ್ಗೆ ಸಂಶೋಧನೆ ನೀಡುತ್ತದೆ ಅಲ್ಲಿ ಹವಾಮಾನ ನ್ನು ಹೇಗೆ ಉತ್ಪಾದಿಸಬಹುದು
ಆಹಾರವನ್ನು
ನಿಯ ಪರಿಸರದಲ್ಲಿ ಗಿಡವನ್ನು ಬೆಳೆಸುವ ತಾಂ ಜ್ಞಾನ ಬಂದು ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ
ಹ ಸರಿ ಸರಿ ಸನ್ ಧನ್ಯವಾದ ಲವು
ಧನ್ಯವಾದಗಳು